ಏಕ ಬಡಮ್ಕುಟವು ಸೈಡ್ ಬಟ್ಟ ನಮ್ ಕಡೆ ಇದಾ ಇಲ್ಲಿ
ಂಕ ಕ ಹಲೋ
ಅಲೋ ಸರ್ ನಮ್ಮೂರು ಅ ಅಲ್ಲ ಕೂತ್ಕ ಗುಂಡೂರ್ ಮೇಲೆ ಕುೂತ್ಕ
ಹಾ ಹೊಳಿಯ ಅವಳಸ
ತೈದಾ
ಹಾ ಕಳಸ ರಸ
ನಮ್ಮ ಊರಿನ ಪಕ್ಕದಲ್ಲಿ ಸರ್ ಟಗರ್ಪುರ ಅಂತ ಇದೆ ಕಾಫಿ ಐ್ತೆ ಸರ್
ಹಾ ಸರ್ ಆಯ್ತು ಸರ್ ನಿಮ್ದೈ್ತಿ ಸರ್
ಕಾಫಿ ನಿಮ್ದು ಟೀ ಸರ್ ಟೀ ಕಾಫಿ ಏನ ಏನ ಕೊಡಡಿಲ್ಲ ಕುಡಿತೀರಾ ಸರ್ ಕಾಫಿನ
ಪ್ರೀತಿ ಮಸ
ಫ ಕುಡಿದೀ್ರ ಸ
ಇಲ್ಲ ಟೀ ಟೀ ಶರ್
ಟೀ ಟೀ ಕುಡಿತೀರಾ ಸರ್ ನೀವು ಸರ್ ನಮ್ಮ ನಮ್ಮರು ನಮ್ಮೂರು ಪಕ್ಕದಲ್ಲಿ ಒಂದು
ಹಾ ಸರ್
ಟಗರ್ಪುರ ಅಂತ ಹಾಂ ಟಗರ್ಪುರದಲ್ಲಿ ಮಾರಿ ಹಬ್ಬ ಮಾಡ್ತಾರೆ ಸರ್ ಅ ಮಾರಿ ಹಬ್ಬ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು ತಿಂಗನ್ ಮಾಡ್ತಾರೆ ಸರ್ ಒಂದು ತಿಂಗಾನ ಕನೆ ಮಾಡ್ ಆಮೇಲೆ ಒಂದು ತಿಂಗಾಣ್ಕ ಮಾಡಾಗ ಅವ್ರು ಫಸ್ಟು ರಂಗದಕಾಯಿ ಅಂತ ಕೊಡ್ತಾರೆ ಸರ್ ಒಂದು್ ಹದ್ನೈದು ದಿನ ಅನ್ಕೊಂಡು
ಹಾ ಸರ್ ಹ ಸರ್ ಹೇಳಿದ್ರು ಸರ್ ಫ್ರೆಂಡ್ಸು
ಕಾಯಿ ಅಂತ ಕೊಡ್ತಾರೆ ಸರ್ ಫಸ್ಟ್ ಒಂದ್ ಹದಿನೈದು ದಿನ ಅಂದ್ಕೊಂಡೆ ಆ ರಂಗದಕಾಯಿ ಫಸ್ಟ್ ರಂಗದ ಎಲ್ಲ ಅವ್ರ ಊರಲ್ಲಿ ಒಂದು ಅವ್ರದೊಂದು ಕುಲ ಅಸ್ತಾ ಇದೆ ಸರ್ ಕುಲ ಆ ಕುಲದಲ್ಲಿ ಕೊಡ್ತಾರೆ ಸರ್ ಪ್ರತಿಯೊಬ್್ರೇ ರಂಗದಕಾಯಿ ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಅವ್ರದ್ದೇ ಒಂದು ಒಂದು ಇದು ಸರ್ ಕುಣಿತ ಸರ್ ಅದು ಹಳ್ಳಿ ಹಳ್ಳಿ ಕುೂಣಿದೆೆ ಸರ್ ಅದು ಹಳ್ಳಿ ಹಳ್ಳಿ ಕುಣಿತ ಕುಣಿತಾರೆ ಸರ್ ಅವರು ಸರ್ ಕುಣ ಕುಣಿತ ಒಂದು ಹದಿನೈದು ಗಂಟು ನೈಟ್ ಒಂದು ಏಳು ಗಂಟೆಯಿಂದ ಸರ್ ಒಂಬತ್ತು ಗಂಟೆ ಗಂಟೆ ಕುಣಿತ ಸರ್ ಆ ಟಗರ್ಪುರದಲ್ಲಿ ಗ್ರಾಮ ದೇವದೇ ಸರ್ ಟಾಗರ್ಪುರ್ ಮಾರಮ್ಮ ಅಂತ
ಹಾ ಸರ್ ಆ ಸರ್ ಗೊತ್ತು ಸರ್
ಈಗ ಒಂದೇ ಸತಿ ಸರ್ ಅದು ಹಬ್ಬ ನಡಿಯೋದು
ಹಸ
ಸರಿನಾ ಸ
ಹಾ ಸರ್ ಹ ಸರ್
ವರ್ಷಕ್ಕ ಒಂದೇ ಸತಿ ನಡಿಯ ಸರ್ ಆಮೇಲೆ ಅದ್ರಲ್ಲಿ ಏನು ಇದು ಫೇಮಸ್ ಅಂದ್ರೆ ಪಫಸ್ೇ ತಲೆ ಮೇಲೆ ಕಾಯಿ ಹೊಡಿತಾರೆ ಸರ್
ಹ ಸರ್ ಹ ಸರ್
ಸರಿನಾ ಸರ್
ಹಾ ಸರ್ ಹ ಸರ್
ಅವ್ರು ಪಫಸ್ಟ್ ಕುಂತಗಿಂ ಹಾಕಿ ಗಂಟೆ ಸರ್ ಅವ್ರ ಊರಲ್ಲಿ ಫುಲ್ಲು ಮೈಕ್ ಸಟ್ಟು ಸೌಂಡು ಆ ಲೈಟಿಂಗ್ಸು ಸೀರಿಯಲ್ಸ್ಟು ಅದನ್ನೆಲ್ಲ ಎವಿ ಪ್ರತಿ ಪ್ರತಿಿಯೊಂದ್ ಮನೆಗಳಿಗೆಲ್ಲಕ್ಕೂ ಬಿಡ್ತಾರೆ ಸರ್ ಒಳಗಡೆ ಫುಲ್ಲು ದೊಡ್ಡದಾಗಿ ಮಾಡ್ತಾರೆ ಹ ಸರ್ ಗ್ರ್ಯಾಂಡ್ ಗ್ರ್ಯಾಂಡ್ ಆಗ ಮಾಡ್ತಾರೆ ಸರ್ ಇಲ್ಲ ಅಾನ ಒಂದ ಅದು ಒಂದ್ ಊರು ದೊಡ್ಡೂರು ಸರ್ ಅದು ಇಲ್ಲಾ ಅಂದ್ರೆ ಒಂದ ಐದ್ ಆರರು ಕಿಲೋಮೀಟರ್ ಆಗುತ್ತೆ ಸರ್ ಒಳಗಡೆ ಎಲ್ಲ ತಿರುಗಾಿದ್ರೆಐದಾರು ಕಿಲೋಮೀಟರ್ ಆಗುತ್ತೆ
ಹಾ ಸರ್ ಹ ಸರ್ ಹ ಸರ್ ನೋಡಿದೀವಿ ಸರ್
ಹಾ ಐದ ಆಾರು ಕಿಲೋಮೀಟರ್ ಆಗುತ್ತೆ ಸರ್ ಅದು ಹ ಒಳಗಡೆ ಎಲ್ಲಾ ಐದಾರು ಕಿಲೋಮೀಟರ್ ಆಗುತ್ತೆ ಮತ್ತ ಒಳಗಡೆ ಅಲ್ಲೆಲ್ಲ ಊರಲ್ಲೆಲ್ಲ ಅವ್ರವರು ಅವರವ್ರ ರೋಡಲ್ಲಿ
ಹಾ ಸರ್
ಅವ್ರವರು ಮೈಕ್ ಸಟ್ಟು ಅವ್ರವ್ದ ಎಲ್ಲಾನೂ ಹಾಕತಾರೆ ಸರ್
ಹ ಸರ್
ಏನೇ ಅಂದ್ರು ಇವಾಗ ಒಂದು ಹಬ್ಬ ನಡತ ಹುಡುಗರು ಎಲ್ಲಾ ಇರ್ತಾರಲ್ಲ ಸರ್
ಹ ಸರ್
ಬ್ಯಾನರ್ ಅವ ಆ ಒಡಿಿಸಶೆ ಒಡಿಶೆ ಆ ರ್ಥ ಠಾಗರ್ಪುರ್ ಮಾರಮ್ಮನ ಹಬ್ಬದ ಶುಭಾಶಯಗಳು ಅಂತ ಆಕತರೆ ಸರ್
ಹಾ ಸರ್
ಅಲ್ಲ ಒಂದೊಂದ್ ರೋಡ್ ಅಲ್ಲ ಒಂದೊಂದ್ ತರ ಆಗ್ತಾರೆ ಸರ್ ಅದು ಮಾರಮ್ಮಂದು ದೇವಸ್ಥಾನ ಇದೆ ಸರ್ ಅಲ್ಲಿ ಊರೊಳಗ ಕಡೆ ಒಂದು ದೇವರು ಇದೆ ಸರ್ ಅಂದ್ರೆ ಅದು ಫಸ್ಟ್ ಎಲ್ ಮಾಡಿ ಏನ್ ಮಾಡಿರ್ತಾರೆ ಅದು ಬರೀ ಹಸಿ ಮುಣ್ಣನೇ ಮಾಡ್ತಾರೆ ಸರ್ ಅವ್ರು
ಆಸಾ
ದೇವ್ರು ಬಂದು ಗುಡ್ಡಪ್ಪರು ಹಸಿ ಮಣ್ಣಲ್ಲೇ ಮಾಡ್ಕೊಂಬಂದ್ ಸರ್ ಅದ್ನ
ಹಸ
ಅದು ಹಬ್ಬ ನಾಳ ಅನ್ಬಿಟ್ಟು ಮುಡಗ್ ಮಾಡ್ತಾರ ಸರ್
ಏನ್ ನಾ ಸಾ
ಅದು ಹಸಿ ಮಣ್ಣು ಮಾಡಕ ಮಾಡಕ ತರ ಮಾಡ್ತಾರೆ ಸರ್ ಅದು ಟಾಗರ್ಪುರ್ ಮಾರಮ್ಮ ಅಂತಾರೆ ಸರ್. ಸರ್ ಅದನ್ನ ಒಂದು ಮಣ್ಣಲ್ಲಿ ಹಸಿ ಹಸಿ ಮಣ್ಣಲ್ಲೇ ಮಾಡ್ಕಗೊಂಡು. ಅಲ್ಲಿ ಊರೊಳಗಡೆ ಒಂದ್ ದೇವ್ ದೇವಸ್ಥಾನ ಇದೆ ಸರ್ ಚಿಕ್ಕದು ಎವಿ ಚಿಕ್ಕದು ಸರ್ ಅದು ಆಗಿನ ಪುರಾತ್ಮ ಕಾಲದಿಂದ ಸರ್ ಅದು ಅಲ್ಲೇ ಮಡಗ್ತಿದ್ರು ಅದ್ನ.
ಹ ಸರ್
ಹಸಿ ಮಾಡ್ಕೆನ ಪೂರ್ತಿ ಮಣ್ಣೆ ಮಾಡ್ಬಿಟ್ಟು ಸರ್ ಅವರು ಬೇ್ಸಾಲಲ್ಲ ಏನಿಲ್ಲ ಅದು ಮಾರಮ್ಮ. ಪೂರ್ತಿ ಅದು ಮಾಡ್ಬಿಟ್ಟು ಅದ್ರೊಳಗಡೆ. ನೀರ್ ತುಂಬಿಡು ಸರ್ ಅದ್ರ ಮೇಲ್ಗಡೆ ಒಂತರ ಒಂಬಾಳೆ ಆಗ್ತಾರೆ ಸರ್
ಹಾ ಸರ್
ಒಂಬಾಳೆ ಒಂಬಾಳೆ ಹಾಕ್ಬುಟ್ಟು
ಹಾ ಸರ್
ಹ ಸರ್ ಒಂಬಾಳೆ ಆಕ್ಬಿಡ್ತರೆ, ಆಮೇಲೆ ಅದ್ನ ಅದು ನೈಟ್ ಇರ್ ಸರ್ ಅದು, ಇವತ್ ಮಾಡ್ಕಬತ್ತರೆ ಹೋಗಿ ದೇವಸ್ಥಾನ್ದಲ್ಲಿ ಮಡಗ್ ತ್ತರೆ ಇವತ್ತು ಎಲ್ಲಾ ದೇವಸ್ಥಾನ ಎಲ್ಲಾ ಫುಲ್ ಪೂಜೆ ಸರ್. ತಂಬ್ಬಿಟ್ ಆರ್ತಿ, ಮಾಡವಿ ಅದು ಸರ್ ಸಾವ್ರಾರ್ ಇಲ್ಲ ಅಂದ್ರು ಆಳಳ್ಳಿಯಿಂದೆ ಬತ್ತರೆ ಸರ್ ಕಜ್ಜಿಉಂಡೆಯಿಂದೆ ಬತ್ತರೆ ಸರ್
ಹಾ ಸರ್ ಹಾ ಸರ್.
ಟಗರ್ಪುರ್ದಿಂದ ಎಲ್ಲಾ ಮಡ ಹೋಯ್ತರ್ ಸರ್ ಸುಮಾರ್ ಜನ ಅಲ್ಲಿ ಏನೇನು ಒಕ್ಲುಗಳಿದು ಸರ್. ಅವ್ರ ಕುಲ ಅವ್ರು, ಅವ್ರ್ ಎಲ್ಲರುವೆ ಮಡ ಓಯ್ತಾರೆ ಸರ್. ಪ್ರತಿಯೊಬ್ರು ಮನೆಯೋರುವೆ, ಮಡೆಗ್ ಹೋಗ್ಬಿಟ್ಟು ಅಲ್ಲಿ ಟಗರ್ ಟಗರ್ಪುರ್ದಲ್ಲಿ ಇರ್ತಾರೆ ಸರ್
ಹ ಸ್
ಆಹ್ ಟಗರ್ಪುರ್ದೋರು ಅವ್ರು, ಏ
ಟಾರಪುರದಲ್ಲಿಸ
ಹಾ ಸರ್
ಆ ಅವರು ಟಗರಪುರದಲ್ಲಿ ಎಲ್ಲಾ ಅಲ್ಲಿರೋ ಅಲ್ಲಿರೋ ಗ್ರಾಮ ಮಂದಿರ ಗ್ರಾಮ. ಲ್ಲಿ ಇರೋರೆಲ್ಲ ತಮ್ಮಿಟ್ಟ ಆರ್ತಿ ಅಂತ ಮಾಡ್ತಾರೆ ಸರ್ ಸಂಜೆ ಸಂಜೆ ತಮ ಆ ತಮ್ಮಿಟಾರ್ ಮಾಡ್ತಾರೆ ಸರ್ ತಂಬಿಟ ಆತಿ ಎಲ್ಲ ಮಾಡದ್ಮೇಲೆ ಅದು ಎಲ್ಲ ಮಾಡ್. ಸರ್ ಬೆಳಗ್ನಾಗೆ ಮಾಡ್ಬಿಡ್ತಾರೆ ಪೂಜೆ ಗಿಜ ಈ ಈ ಕಡೆ ಚಿಲ್ಕೋಡ್ ಇದೆ ಸರ್. ಆ ಕಡೆ ಮೂಗುರು ಇದೆ ಹೊಸ್ಮಲಂಗಿ ತಡಿಮಲಂಗಿ ಸರ್ ಅಲ್ಲಿಂದ ಬರ್ತಾರ ಸರ್
ನೋಡ ಕಸ
ಯ ಅಲ್ಲಿ ನೋಡ್ತಾರೆ ರಂಗದ್ ಕಾಯಿ ಹೊಡಿತಾರೆ ರಂಗದ್ ಕಾಯಿ ಅಂತಿರ್ತ್ತ ಕಾಯಿ ಹೊಡಿತಾರೆ ತಲೆ ಮೇಲೆ ಅಂತ. ಫುಲ್ಲು ಫೇಮಸ್ ಆಗ್ಬಿಟ್ಟಿದೆ ಸರ್ ಈ ಕಡೆ ಕುಂತೂರು ಮಳೆ ಕುಂತೂರು. ಸರ್ ಈ ಕಡೆ ಎಲ್ಲಾ ಈ ಕಡೆ ಎಲ್ಲಾ ಬತ್ರವೆ ಸರ್ ಜನ ಫುಲ್ಲು ಸೇರ್ತಾರೆ ಸರ್ ಸಡಗರದಿಂದ ಇಲ್ಲಾ ಅಂದ್ರು ನಾಲ್ಕು ಕಿಲೋಮೀರ್. ಜವರ್ ನಡೆಯುತ್ತೆ ಸರ್ ಅದು ಅದು ಇವಾಗ ಅದು ಮಡಕೆ ಮಾಡಿ ಇರ್ತಾರಲ್ಲ ಸರ್ ಅಧ್ ತಲೆ ಮೇಲೆ ಮಡ್ಗ್ಬಿಟ್ಟು ಸರ್ ಹಸಿ ಮಡಕೆ ಸರ್ ಅದು ಫು ಹಸಿ ಮಡಕೆನ ಕಟ್ಟಬಿಡ್ತಾರೆ ಸರ್. ಪೂರ್ತಿ ಅಲ್ಲಿ ಏನೇನು ಏನೇನು ಅಲ್ಲಿ ಕುಣಿತಾರೆ ಅಂದ್ರೆ ಅವ್ರ ಅವರು ಕುಣಿತಗಳು ಕುಣಿತಾರೆ ಸರ್ ಅವ್ರದಂತೆ ಡೋಲ್ ಇದೆ ಸರ್ ಹಳೆ ಡೋಲು ಆ ದೇವರ್ ದೇವರ್ ಬ. ಗಂಟು ಇರ್ತಾರೆ ಸರ್ ಕುಣಿತಾನೆ ಇರ್ತಾರೆ ಸರ್ ಆಮೇಲೆ ದೀಪ್ದಾತಿ ದೀಪ್. ದ ತರ್ತಿ ಅಂತಾರೆ ಸರ್ ದೀಪ್ ತರ್ತಿನ ಪ್ರತಿಯೊಬ್ರು ಹಿಡ್ಕೆ ಹಿಡ್ಕತಾರೆ ಸರ್. ಹಲಿ
ಹ ಸರ್
ಪ್ರತಿಯೊಬ್ಬರು ಹಿಡ್ಕತಾರೆ ಸರಿನಾ ಸರ್ ದೀಪ್ ತಾತಿ ಪ್ರತಿಯೊಬ್ರು ಹಿಡ್ಕೊಂಡರ್ತಾರೆ ಆಮೇಲೆ ಚಾವಟಿ ತರ ಇರುತ್ತೆ ಸರ್ ಅದು ದೇವರು ದೇವ್ರಿಗೆ ಅದು ಸೈಡ್ ಬಿಡೋಕೆ ಸರ್ ಅದು ಆಗಿನ ಕಾಲದಲ್ಲಿ ಸೈಡ್ ಬಿಡ್ತಿರಲಿಲ್ಲ ಆ ಚ ಚಾವಡಿದ ಇಂಗ ಇಂಗ ಸುತ್ತ ಸರ್ ಸುತ್ತತ್ ಬಿಿಟ್ಟು ಒಂದೊಂದು ರೋಡ್ ರೋಡ್ ಕುಡಿತಾರೆ ಸರ್ ಅಂದ್ರೆ ಜಾಗ ಬಿಡ್ಲಿ ಅಂತ ಸರ್ ಆಮೇಲೆ ಅಹ ಪಟಾಕಿಗಳು ತರಿಸತಾರೆ ಸರ್ ಪಟಕಿಗಳನೆಲ್ಲ ತರಿಸಸ್ತಾರಸ ಫುಲ್ಲಾಗಿ ಹ ಮತ್ತೆ ಅಲ್ಲಿ ಕಾಲು ಜ್ಜೆ ತಾರೇ ಸರ್ ಅವರು ಊರವರು ಕಾಲು ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡಾರೆ ಆಮೇಲೆ ಅಲ್ಲಿಂದ ಮುಂದೆ ಬಂದ ಮೇಲೆ ಒಂದ್ ನ ಪೋಲ್ ಹಾಕಿ ಸರ್ ಇಲ್ಲ ಒಂದು ನೂರ ಐವತ್ತು ಸೀಟ್ ಗಂಟೆ ಕಾಯಿ ಉಡಿಸೆ ಸರ್ ಎಲ್ಲಾ ಪ್ರತಿಯೊಬ್ರು ಕಾಯಿ ಕಳ್ತಿರ್ತಾರೆ ಸರ್ ದೇವರು ಇನ್ನೇನು ಮೂವ ಆಗಿ ಬಂದು ಸ್ವಲ್ಪ ಸ್ವಲ್ಪ ಸ ಒಂದು ಇನ್ನೂರು ಮೀ ದೂರಂದ ಬಂದು ಮೂವ್ ಆಗಿ ಕ್ರಾಸ ಆಗಿ ನಿಂತ್ಕೊಂಡ ಇಟ್ಗೆ
ಹಾ ಸರ್
ಗಳನೆಲ್ಲ ತ ತಲೆ ತ ತಲೆ ತ ತಲೆ ಜುಟ್ ಕಿತ್ತ ಕಿ ಇಬ್ಬ ಇ ಸರ್ ಮೇಲ್ಗಡೆ ಆ ಕಡೆ ಒಬ್ಬ ಈ ಕಡೆ ಕಾಲಾವದಿ ಆತಲ್ಲ ಸರ್ ಆ ಸರ್ ಸ ಕಾಲಾವಿ ಆತ ಇಲ್ಲ ಆ ಕಡೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ನಿಂತ್ಕತಾರೆ ಸುಮ್ ತಲ ತಲೆಗೆ ತಲ್ ತಲೆಗೆ ಕೊಡ್ತಿರ್ತಾರೆ ದೇವರು ಒಬ್ಬ್ರಿಗೆ ಅದೃಷ್ಟ ಇದ್ದ ಅವ್ರಿಗೆ ರಕ್ತ ಬಂದ್ಬಿಡುತ್ತೆ ಸರ್ ಅದೃಷ್ಟ ಇಲ್ಲರ ದವರಿಗೆ ರಕ್ತ ಬರಲ್ಲ ಸರ್ ಹಲೋ ಹ ವೋಗೋ ಏನಿಲ್ಲಕ್ಕ
ಹಲೋ
ಹಲೋ
ಏಳಿ ಸಾರ
ಈಸ್ಕ್ ಈಸ್ಕ ಹೋಗುವ ಸೈಡ ಗ ಬ ಅವ್ರ ಮಾತಾಡ್ತವ್ರ ಅಲೋ ಹ ಸರ್ ಆಮೇಲೆ ನಾವು ಇವಾಗ ಅಲ್ಲಿಂದ ಒಂದ್ ಮೂರು ಕಿಲೋಮೀಟರ್ ಸ ಫು ಸೇ ಸಟೆ ಬಿಟ್ಟಿರ್ ದೇವಸ್ ಎಲ್ಲ ಸೀರಿಯಸ್ ಅಡ್ಟಿ ಬಿಟ್ಟಿರ್ತಾರೆ ಅಲ್ಲಿ ಜಾತ್ರೆ ಬರೋದೆಲ್ಲ ಮಾಮೂಲಿ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆ ಊರೂರ್ ಕಡೆಯಿಂದ ಜಾತ್ರೆ ಬಂದಿರ್ತಾರೆ ಸರ್ ಯಾವ್ದ ಯಾವ್ದ ಜಾತ್ರೆ ಬಂದಿರ್ತಾರೆ ಅಂದ್ರ ಸರ್ ಅವರು
ಅ ಸರ
ಹ ಮತ್ತೆ ಅವ್ರು ಏನೇನ್ ಜಾತ್ರೆ ಬರ್ತಾರ ಅಂದ್ರೆ ಮಿಠಾಯಿ ಸರ್ ಖಾರ ಮಿಠಾಯಿ ಹಸ ಆಟ ಸಾಮಾನು ಪ್ರತಿಯೊಂದು ಬಲೂನು ಆಟಾ ಆಡ್ತಾರಲ್ಲ ಸರ್ ಅದು ಮ್ಯೂಸಿಯಂ ಮ್ಯೂಸಿಯಂ ತರ ಆಟಾಡ್ತಾರಲ್ಲ ಹ ಸರ್ ಅದು ಮತ್ತೆ ಇನ್ನು ಸುಮಾರು ಆ ಆಮೇಲೆ ಟೈಟ್ ಆಗ್ತಾರ ಸರ್ ಅಚ್ಚೆ ಅಚ್ಚೆ ಆಗ್ತಾರಲ್ಲಾ
ಹ ಸರ ಗೊತ್ತು
ಆ ಅಚ್ಚೆ ಹಾಕೋರು ಮತ್ತೆ ಇನ್ನು ಸುಮಾರು ಜನ ಬರ್ತಾರೆ ಸರ್ ಅಲ್ಲಿಗೆಲ್ಲಾ ಆಟ ಆಡ್ಸ ಎಲ್ಲಾ ಸುಮಾರುಸನ ಒಂಥರ ಪ್ರತಿ ಪ್ರತಿಬಿಂಬಿಗಳು ತೋಸೋದು ಗೇಮ್ ಆಡೋದು ಅದೆಲ್ಲ ಸುಮಾರು ಜನ ಬರ್ತಾರೆ ಸರ್
ಹ ಸರ
ಕ್ಕೋಚೂರಿ ಸರಿ ಇಡುಗಲು ಮಚ್ಚು ಕುಡುಗ್ಲು ಸರ್ ಎಲ್ಕೋಟು ಮೈ ಮನ್ಯಗ್ ಏನೇನ್ ಬೇಕ ವಸ್ತಗಳು ಕಾಯಿಡಿಯಕ ಹೇಬಿಡು ಏನ್ ಹೇಳ್ಬಿಡು ಸ ತರಕಾರಿ ಕಟ್ ಮಾಡಕ್ ಹೇಬಿಡು
ಅ ಸರ
ಪ್ರತಿ ಒಂದು ಐಟಮು ಅಲ್ಲಿ ಇರುತ್ತೆ ಸರ್ ಆಮೇಲೆ ತೆಂಗನ್ಕಾಯಿ ತಂಗಿನ ಕಾಯಿ ಇಕೊಂಡ ಇರ್ತ ಸ ಪೂಜೆ ಚಮ್ಮನ ಹಣ್ಣು ಕಾಯಿ ಕರ್ಪೂರ ಧೂಪ ಗಂಧನ ಕಡ್ಡಿ
ಹಾ ಸ
ಪ್ರತ್ತ ಒಂದು ಇಟ್ಕಿ ಇರ್ತಾರೆ ಸರ್ ಇನ್ನು ಸುಮಾರು ಇಟ್ಕೊಂಡ್ ಇರ್ತಾರೆ ಸರ್ ಸುಮಾರು ಇಲ್ಲಾಂತ ದೊಡ್ಡ್ದಲ್ವಾ ಸರ್ ಅದು ಊರು ಸ ಸುಮಾ ಸುಮಾರು ಇಟ್ಕೊಂಡ್ರ ಅದ ದೂಪ ಕರ್ಪೂರ ಅವದೆಲ್ಲಾ ಫ್ರೆಂಡ್ ಇಟ್ಕೊಂಡ್ರ ಸರ್ ಧೂಪ ಎಲ್ಲಾ ಹಾ ಸರ್ ನೈಟು ಎ ನೈಟ್ ಎತ್ಕಬತಾರಸ ಆ ನೈಟ್ ಎತ್ಕ ಬಂದು ರಂಗ ಅಂತ ಅಲ್ಲಿ ದೇವಸ್ಥಾನ ಮುಂದೆ ರಂಗ ತರ ಬರ್ಟ್ಟಿರ್ತದೆ ಸ ಆ ರಂಗದಂದ ರಂಗದ ಮಧ್ಯ ಮಡಗ್ತಾರೆ ಸರ್ ಹ ರಂಗ ಮಡಗ ರಂಗದಲ್ಲಿ ಮಡಗದ ಮೇಲೆ ದೇವರು ಅಲ್ಲಿ ತೀರ್ಥ ಹಾಕ್ಬಿಟ್ಟು ಅವ್ರ ಊರಿಂದ ಸುಮಾರು ಕುರಿಗಳುರ್ತವೆ ಸರ್ ಪ್ರತಿಯೊಬ್ರು ಮನೇೂ ಎರಡ್ ಎರಡು ಕುರಿ ಇರ್ತವೆ ಸರ್
ಹ ಸ
ಕುರಿನ ಎರಡು ಕುರಿನ ಎರಡು ಕುರಿನ ಒಡಬಿಟ್ಟು ತಲೆಗಳನೆೆಲ್ಲ ಸ ಅವ್ರಿಗೆ ಕೊಟ್ಬಿಡ್ತಾರ ಸರ್ ಇವ್ರಿಗೆ
ಹ ಹಾ ಬ
ಆ ತಲೆ ತಲೆ ತಲೆಗಳನೆೆಲ್ಲ ಯೂರಿಯಾ ಕೊಟ್ಬ ಸರ್ ತಮಿಡಪುರ್ಗೆ ಕೂಡ್ಬಿಡ್ತರ ಸರ್
ಆಸ
ಹ ಅದೆಲ್ಲ ತಮಡಪುರ ಕೊಟ್ಟಿ ಪ್ರತಿಯ ಒಂದುುವೇ
ಹಾ ಸರ್
ಸರ್ ಅವರು ಎಷ್ಟು ಬೇಕೋ ಅಷ್ಟು ಮಾರ್ಕ್ ಹತ್ತಾರೆ ಸರ್
ಹಸ
ಹಾ ಸರ್ ಈ ಟಾಗರ್ಪುರ್ದ ಮಾರಿ ಹಬ್ಬ ಈ ತರ ಇದೆ ಸರ್
ಹಾ ಯಾವ ತರ ಇದೆ
ಹ ಸರ್ ಈ ಇವಾಗ ಹೇಳಿದ್ದೀನಿ ಸರ್ ಇವಾಗ
ಹಾ
ಹಲೋ
ಹಾ ಸರ್ ಹ ಸರ್
ಸರ್ ಮಾತಾಡ್ತಿದರ ಸರ್ ನೀವು
ಮಾತಾಡ್ತಿದಿನಿ
ಮಾತಾ ಮಾತಾಡ ಹಂಗೆ ಒಂದು ಆಯ್ತು ಸರ್ ಈ ತರ ಎಲ್ಲಾ ಅವೆಲ್ಲಾ ಮುಗ್ದಾದ್ಮೇಲೆ
ಹಾ
ಅಲೋ ಪುನ ಇನ್ನೊಂದಂದುಸತಿ ಕಾಯ ಓಡಿಿಸ ತಲೆಮೇಲೆ ಹಾ ಸರ್ ಮಾಡ್ಕೊತೀವಿ ಇನ್ನೊಂದ ಇನ್ನೊಂದ್ ಎರಡ್ ಸೆಕೆಂಡ್ ಅಲ್ಲಿ ಸರ್
ಹಾ ಸರಿ ಸರ್